ಹ್ಮ್ ಹೌದೌದು ಖರಿ ಬಾಳ ಇದತಿ ತನಪಾ ಭಾವ ಭಾತ್ರ ಬಾಳ್ ಇತಿತನ.
ಹ್ಮ್ ಹ್ಮ್. ಈಗ ನೋಡು ನಾನೇನ್ ಸು ಮಜಾಕ್ ಮಾಡಿದ್ದ. ನೀವು ವಿಡಿಯೋ ಕೂಡ ಮಾಡ್ತೀ ಒಂದ ಎರಡುಮಿಷ ಎಲ್ಲ ರಮೇಶ್.
ಅದೇ ಮಾಡರ ಅದೇ ಅದೇ ಹಾ ಅದೇ ನಾನು ಬೈತ. ಗರಲ ಅವತ ಎದಕ್ ಬೈದ್ ಅಂದ್ರ ಅವ ನಿನ್ ನಿನ್ ಗೊತ್ತೇ ಆದ್ಲ ಅವ್ರ. ಪಾಸ್ ಏನ್ ಪೂರಾ ಮುರುದುರು ಏ. ಮಾಡಿ ಏನೊ ಅಂದಿರಲ್ಲ ಒಂದ್ ಶಬ್ದ ಅಂದಿಲ್ಲತ್ತ. ಈ ಬರೀನಾ ಬರಿ ಅದು ಹ. ಬರಿ ಅದು ಅ ಜೋತ್ ಬಿದ್ದಿದ್ದು ಸುಮ್ ತಗ್ದನಾನಣ ಎಟ್ಟ ಶೆಟ್ಟಗರ್ ಬಯ ನೋಡಿದನ.
ಹಾ ನೋಡ ಯಾವನನ್ರಿ. ಮಾಡ್ಕೊಡೋಸ.
ಇರ್ಲ್ಲ ಇರ್ಲ್ಲ ನಾವವು ಏನೋ ಒಂದೇ ಲೋಕ. ಸುಮ್ಮಾ ಬಯಲಗತ್ತ ಸುಮ್ಮಿ ಈ ಕಡೆ ಬಂದ್ಬಿಟ್ಟನ
ಹನ್ನ.
ನ ಏನ್ಪ್ ಅವ ಏನೋ ಅಂದ ಲೌಕ ಏನೋಮ್ಮ ಕಸಿಲ್ಲ.
ಹ್ಮ ಈಗ ಅಲ್ಲಿ ಕಸ್ಪಟ್ ಆ ನನ ಹೊತವತ್ತು. ಹ್ಮ್ಮ್.
ಅದಕ್ಕೆ ಬಿಟ್ಟು ಬಿಟ್ಟು ನೋಡ್ಪಾ ಈ ನೋಡಿ ಈ ನಿಲೆ. ಕೇಳೋದಿಲ್ಲ. ದ ಅವ್ರಿಗೆ ಯಾರ್ ಕಡ್ಸದ್ರರು ಕಡ್ಸ್ರ ನಡೀತದ ಅವ್ರ ಬ ಬಾಸ್ ಕಡಸ್ರ ಬಾಳ್ ನಡೀತದ.
ಅದಕ್ಕೆಲ್ಲ ನೀನ್ ನಂಗಗೆ ಏನಲ್ಲ ಯಾವದ್ರ ಹೆಸರ್. ಕದ ಭ ನಗೀನ ನಾ ಯಾಕ ಹೊ ಅ. ಈ ನಂಬರ್ಲ್ಪಿ ಸ.
ಹ್ಮ್ ನಡತದ್ ಬಿಡು ನೀವು ನೀವು ನಮಗತ್ರಿ ನಾವೇ ನಮಗತ್ರಿ ನಡಿತದ. ಸ್ವಲ್ಪ ಹೆಚ್ಚಿಗೆ ಮಾಡ್ತಾರ ಅವರು.
ನಾನ ಕಪ್ಪಿ ಗಿಪ್ಪಿ ಅಂತ. ಬಂತನಂಗಿಲ್ಲ. ಹ್ಮ ಯಾಕ್ರು ಅಗ ಅಂತ.
ಹ್ಮ್ ಎರ್ಪಲ್ಲ.
ಹ್ಮ್ ಹ್ಮ.
ಏನುಪ್ಪ. ಇತ. ಬಾಳ ಇದು ಅರೆ ಭೇದ್ ಭಾವ ಅಂದ್ರೆ ಭೇದ ಭಾವ ಬಾಳ ಮಾಡ್ತ. ಹ್ಮ್ಮ್.
ಎಮ್ಮಳಡ ತಂಗ.
ಹ್ಮ್ ಅಖರಿ ಮಾಡಬಿಡದು ಮಷ ಇದತ್ತಲ್ಲ ಎಲ್ಲ ಮಾಡಕ್ ಹಸ್ತದದು ಅವ್ರ ಬಸ್ಗೂಡ ಸೇರದಂದ್ರ ಮಾಡಕ್ ಹಸ್ತದದು.
ಮಾರ ಪ್ರ ಹ ಹ
ಹ್ಮ್ ಅವರು ಬಾಸ್ಪಟ್ರ ಮತ್ತೆ ತಾರ ಇಲ್ಲಾ ತಕಣಾನ ಮನುಷ
ಸರಿತರಿ ಯ ನೀನ್ ತೊಗೊಂಡ
ಹಳಿಕಿದ್ದವರು ಯಾರು ಎಲ್ಲ ನಾವ್ ಭಾಷೆ ಹೋಗ ಚಲೋ ನಾವ್ ಭಾಷೆನು ತಿಕ್ಕೋತಾರ ಏನ್ಂತ ಅರಿಯ ಬಿಟ್ಟಿದ್ದ ಮಚ್ಚ
ಹ ಾ
ಹ ಭಾಷ ಹೆಂಗ ಮಾಡ್ತಾನ ಅವನು ಹಂಗಗೆ ಮಾಡ್ತಾನ ಸೇಂಟು ಸೇಮ ಹ್ಮ್ ಹ್ಮ್ ಅವ ಭಾಷೆ ಅ ತಕೊಂಡಿದ್ದ ಪಜ್ಯಾಹನಂಗ ನನಂಗ ಮಾಡ್ಬೇಕತ್ ಕೂತಿದ್ದವ
ಹ್ಮ್
ನಾನು ಮಾಡೋಕದ ಕೂತ ನಮ್ಗ ಆಗ ಆಯಿ ಬರ್ಲ್ಲ ಅಂತ ಅಲ್ಲಾ ನಮ್ಗ ಅದ ದೋಸ್ತ್ ಕಪ್ಲೆ ಇರಪ್ಪಾ ದೋಸ್ತ್ ೊಂದೆ ನಾನು ಅವನಿಗೆ ದೋಸ್ತ ಕತ್ಲೇರಂಗ ಇರೋದು ಇಲ್ಲಾಂದ್ರೆ ಇಲ್ಲ ಅದು ತುಂಬಾ ಇಲ್ಲ ಅದು ತುಂಬಾ ಇದು ತುಂಬಾ ಅದು ಮಾಡು ಇದು ಮಾಡು ಅ ಎರಡ್ ಮೂರ್ ಸತಿ ಅಂದಪ್ಪ ಯಾವ್ ಹೊೋಗಲ್ಬ ಬಿಡುದುದು ನಮ್ ದೋಸ್ಥಾನ ಮಾಡಿದ ಆಯ್ತ ಹಮ ಕೊಟ್ರ ಆಯ್ತ ಅದ ಬಾಳೆನಿಲ್ಲ ತರುಗ ಕೊಡುಗು ಮಾಡ್ದಪ್ಪ ಒಂದ ಹಾಕದ ಜಿನ ಹ್ಮ್ ಹನು ಬರ್ತಾ ಬರ್ತಾ ಬರ್ತಾ ಹೆಚ್ಚಿಗೆ ಮಾಡಸ್ಲತ್ತಪ್ಪದಾಗದ ಅವು ದೋಸ್ತ್ ದೇವಸ್ಥಾನ ದಗದ ಹತ್ತಕ್ಕೊಳ್ಳಾರ್ದೇ ದೇವಸ್ಥಾನ ಮಾಡಿವ ಎಲ್ಲ ಮಾಡ್ವು ಬಾಹ ಎಲ್ಲಾ ಕಡೆ ದೋಸ್ತ್ ತ ದೋಸ್ ತನಪ ಮಾಡ್ ಒಂದ್ ನಾಲ್ಕ ದಿನ ಆಮೇಲೆ ಹ ಹಾ ಹರಕತ್ ಗೊತ್ತಾಯ್ತವ ಒಂದ್ ನಾಲ್ಕೈದು ದಿನ ಬಿಟ್ಟು
ಮಬ ಕುನ ಚನಣತ
ಹಾ ಆಟ ಗೊದತ್ತಾಯ್ತ ಒಂದಂದು ನಾಲ್ಕೈದು ದಿನದಾಗ ಆಟ ಕಣ ಆಯ್ತ ಸ ಹ ಇಲ್ಲ ನ ದೋಸ್ತ್ ದೋಸ್ತಿ ಮಾಡಕ್ ಬಂದಿಲ್ವ ಇಲ್ಲಿ ಬೇರೆನೆೇ ಮಾಡಕ್ ಬಂದನ್ವ ತಕೊಂಡೆ ನಾನು
ಕರಕರೆ ನಾವಿದ್ದರುಪ ಬಾ ನಾ್ ಮದ್ಲಿ ತಿಳ್ಕೊಂಡ ನೀ ಬಿಟ್ಟೆಾಂಗರ ಸಂೆ ಇರ್ತನ
ಆಯ್ತಪ್ಪ ಅದಾಯಯ್ತು ಒಂದು ಎಟ್ಟು ಅವ್ರ ಒಂದ್ ರೊಕ್ಕ ಇಟ್ಟಿದ್ದಪ್ಪ ನಾನ ಅ ಇಪ್ಪ ಸಾವರ ಇಟ್ಟಿದ್ದ ಹೌ ಹ ಸಣ್ಣ. ಊಟ ಖರ್ಚು ಮಾಡಿರ್ತ ನೋಡ ಅಂದ್ರೆ ಈಗ ಬಾಬ್ಯಾಗಾನ ಐವತ್ತು ರೂಪಾಯಿ ಹಾಕ್ತದ್ನಿ ಅ ಅರ್ವತ್ ರೂಪಾಯಿ ಹಾತದ್ನಿ. ಮತ್ತ ಅಲ್ಲಿ ಚಂಗಡಾಗ ಒಂದು. ಚಾಯ್ ಅಂಗಡಿ ಹ ಒಂದು ಎಪ್ಪತ್ತು ರೂಪಾಯಿ ಹಾಕದ್ನೆ ಇಪ್ಪತ್ ರೂಪಾಯಿ ಹಾಕದನನೆ. ಅವ ಅವ ಕುಡಿದಿರ್ತಾನವ ಹೊರಗ ಹೋಗಿ. ಅವ ಹೊರಗೋಗಿ ಒಬ್ಬನ ಒಬ್ಬನ. ಇಲ್ಲ ಅವ್ರ ಶಿಷ್ಯಂದಿರಿ ಕರ್ಕೊಂಡ ಹೋಗಿ ಕುಡುದರ್ತಲ್ಲ ಅವೆಲ್ಲ ಲೆಕ್ಕಾಚಲ ಅದಪ್ಪ ಲೆಕ್ಕ ಹಚಲ ಅದುದ್ರಾಗ ನ ಏನಂದ ಮೈಮ್ಯಾಲ ತಕ್ಕೊಳಿದಪ್ಪ ಫಸ್ಟಿಗೆ ಒಂದೆರ ದಿನ ಏ ಅಂದೆ ಅವೆಲ್ಲ ಸಣ್ಣ ಸಣು ಲೆಕ್ಕದವಲಿ ಮಗ ಎಲ್ಲಾ ಕರೆಕ್ಟ್ ಮಾಡ್ಿಂದ ಹ ತಿನ್ನತ್ತಂದೆ ಅವೇ ಏನಂತ ಅವೇನ್ ಲೆಕ್ಕಪಿಕ್ಕ ಬಡ ಆ
ಹ್ಮ್ಮ್.
ಹಲೋ. ಅವೇನ್ ಲೆಕ್ಕ ಪಿಕ್ಕ ಹಚ್ಚಿಬಡತ್ತಂದಪ್ಪಾ ನಾನು ಅದೇಂದೆ ಯಾಕ ಯಾಕೆ ಯಾಕಂದ್ರೆ ನಾನು ಡೈರೆಕ್ಟ್. ವನಿ ಹೆಂಗೆ. ಅವು ಹಚಬೇಕಕ್ಲ. ಅಕ್ಕಚ್ ಬಕ್ಕತ್ತ ಅಂದೆ ಅಣೋಣ ಆಯತ ನಾವು ಹುಡ್ಕಿದ್ಟ ಉಳ್ದ ಒಟ್ಟ ಹಾಕತ್ತಂದ.
ಹ ಹತ.
ಹಕ್ಕಿದವಲ್ಲ ಹ. ಅದೇ ಒಮ್ಮೆ ಒಂದುಸ ಒಂದು ಎಟ್ಟು ಒಂದು ನೂರು ಎರಡು ನೂರು ರೂಪಾಯಿ ಹದ ನಾನ. ಅತ್ತ ಹೊೋಲ್ ಬಿಡ ಏನೋ ಸತಿ ಹೊಟ್ಟೆ ಆ. ಹಾ ಹೋಲ್ ಬಿಡ ತೆಳ್ಗಸನ್ ಹಾಕದೆ ಹಾಕಣ ಮತ್ ಆಯ್ತ್ ಇನ್ನ್ಸೈತಿ ಯಾರ್ ಕೂಡನು ರೊಕ್ತ. ಹ್ ಅವರು ಯಾರ್ದ ರೊಕ್ಕ ಇಟ್ಕೋಬಾರಡ್ದು ಯಾರ್ದು ಇ ಮಾಡ್ಬಾರಡ್ದು ಅಂತ ಅವವಾಗ ಅರ್ಥ ಆತ್ ನನಗೂ.
ನೀ ಮಾಡ್ತಾನ.
ಅ ಕರೆ ಅದು ಅದು ಹೋಲ್ಬಿಡು ಹ ಯೂಸ್
ಏನ್ ಬರತತ್ಲಿ ಏನಷ್ಟ ನೋಡ್ಸ್ ಬರ್ಲತ್ ನಬ ಅೌದು ಏನ ನೋಡ್ಕ ಸ್ವಲ್ಪ ಬರ ಮಾಡ ಬರ್ಲತ್ನ ಸೇ ಭಾಗ ಅರ್ಧ ಬುಕ್ ಮುಗ ಬರ್ದಿ ಬರ್ದಿ ನೋ ಕೂಡ ಬ ಬಿಲ್ಲ ಇಲ್ಲ ಈಗ್ ಸ್ಟಾರ್ಟ್ ಮಾಡತ್ ಬ ಹಲೋ.
ಹ್ಮ್ ಅದೇ ಅದೇ ಅವ್ ಸಣ್ಣ ಪುಟ್ಟ ಲೆಕ್ಕನ ಇಡಿಲದ ಪ್ಪ ಸುಮಮ್ಮನೆ ಮತ್ತೆಾಕತ್ತ ಉಳ್ಸಿದು ರೊಕ್ಕ ಹಾಕ್ದೆ ಮತ್ತ ಒಂದ ಎರ ದಿನ ಬಿಟ್ಟು ಒಂದ ಎರಡು. ಅವ ಎ ಅವಂದ ಅವಂದ ಹಾಕ್ತನ್ ತೋಲೆ ತಂದೆ ಅವ ಆಯ್ತಾ ಒಂದ್ಟ್ಟು ಇರ್ಲಿಲ್ಲ ನ ಅವಾಗನ್ ಟೈಮ್ ರೊಕ್ಕ ಇರ್ಲಿಲ್ಲ. ಹಾಕದೆ ಅವನಗೂ. ದು ಹೌದತ್ ಹಾಕ್ರ ಹಾಕ ಕಣ ಆಯ್ತು ಅವಾಗ ಗೊತ್ತಾಯ್ತು ಎಂತ ಕೆಲ್ಸಾನ ಮಾಡ್ಬಡದು ಯಾರ ದೊಕ್ಕನ್ನು ಇಟ್ಟಕಬಡುದು.
ಕರೆಕ್ಷನ ಕಣ ನತ್ತ ಕಣುದು
ಹ್ಮ ಕೊತ ಬಿಡ್ ಬಿಟ್ಟ ಅ ತಕತ ಹೇಳ
ಏನ್ ಮಾಡೋಡಕ್ ಕುನದ ರೊಕ್ಕ ಕಲ್ಲಾಗ ಉಲ್ಟಾ. ಅವಟ ಕರೆತ ಹೊತಕಲ್ಲ.
ಹ್ಮ್ ಕಖರೆ ಈ ದೋಸ್ತಿದಾಗ ರಫ್ಕ ಪಿಕ್ಕಪ್ ಅಂದ ಅಂದ್ರೆ ಕೆಟ್ಟ ಬಿಡ್ತದ ಆಟ.
ಕೆಟ್ಟು--ಪುತಲ್ಲ
ಹ್ಮ್. ಏನ್ ರೊ ರೊಕ್ಕ ಬಂದಂದ್ರೆ ಕೆಡತದ ಪೂರಾ ಕ ಕರನು ಕೆಡತ. ಹ್ಮ್. ಹ ಸಾಲ ಕೊಟ್ನೆ ಅದು ಕೊಟ್ನೆ ಮಾಡಿ ಅರ್ದ ಅಲ್ಲಿ ಹಾಳತ್ತದ.
ಅಲ್ಲಿ ಆತಲ್ಲ ಫಸ್
ಹ್ಮ್ ಹ್ಮ್ ಅದಾದ್ಮೇಲೆ ಈಗ ಹಟ್ಟಗೋದ್ ಕೊಟ. ತರ
ಈ ನಂಬ ಇಟಾನ ಖರ ಬಟ್. ನಂಬಲೆಕ್ಕ ಲಕ್ಕು
ವಾಪಸ್ ಆ ಎ
ಎಲ್ಲ ಬ ನನಕ್ನ ನಂಗ ಏನು ನಂಗ್ ಕಂಟ್ರೋಲ್ ಮಾಡಕ್ ಇಲ್ಲ ಯಾರು.
ಹ್ಮ್ ನಾವು ನಾವು ಅದಕ್ಕೆ ಕಂಟ್ರೋಲ್ ಮಾಡ್ಲಿಲ್ಲ ನಾವು ಸ್ವಲ್ಪ ತಿಳ್ಕೊಬೇಕ. ಮಲಿಗೆ ಅಂದೆ ನಾನ ಏನ ಅಂದೆಲು ನೀ ಓಕೆ ಭೈ ಓಕೆ ಅತ್ತ ಶ ಮಾಡಾರ
ಹ್ ಅಂದ್ರೆ ಬಿಡದೇ ಹೆಂಗ್ ಇಟ್ಟತ್ತು ಪುನದ ಏ ಇ ಎಲ್ಲಿದಪ್ಪ ಮಾಡದ ಫಸ್ಟ್ ಇಯರ್ ಮೆಟಲ್ ಇ ಕ್ಲಿಯರ್ ಮಾಡ ಬಿಟ್ಟಿದ್ರ ನಾವು
ಹ್ಮ್
ಹ ಹಂಗಗೆಲ್ಲ ಶಿಸ್ತಿ ಇರ್ತ ಸಂಗತ್
ಹ ಹೌದ ಕರೆ ನೋಡಿ ಹೆಿಂಗ ಚಲ ಚಲ ಮಾಡಕೋದ್ರ ಅವ್ರಗ್ ಚಲೋ ಮಾಡಕೋದ್ರ ಅವ್ರು ಸುಮಾರ್ಥಿಕೋತಾರಪ್ಪಾ ನಾವ ಏನ್ ಹೇಳುದು
ಈಗ ನೋಡ ನಂಗ ಅಲ್ಲಿ ಇಲ್ಲಿ ಕರಿತಾರ ನಾ ಒಲ್ಲ ಮಲ್ಲ ಯಾರ ಕರ್ಲಿಕ್ಕಕ್ ಒಲ್ಲ ಮಲ್ಲ ನಡ್ರಪ್ಪ ನಡಪ್ಪ ಅಂತ ನ
ಹ್ಮ್ ಕರೆಕ್
ಹಾ ಚಲೋ ಇರ್ಬೇಕಪ್ಪಾ ಏನ ಇತ ಇರದ ನಾಲ್ಕು ದಿನ ಇರ್ತದ ಇರ್ಬೇಕ ಚರ ಇ ನಾಲ್ಲ ಹ್ಮ್ ಹ್ಮ್್ಮ ಮತ್ತ ಅಲೋ ಹ್ಮ್ ಹಲೋ ಹಲೋ ಯ ಸತದ ಹಲೋ ರಾಜಗೌಡ